ಹಲೋ ಹೇಳ ಹಾ ಆರಾಮಅದಿವಿ ನೀವ್ ಆರಾಮಿದ್ದಿರಿ.
ಹ್ಮ್
ಹಾ ಎಲ್ಲದಿರಿ
ಇಲ್ಲೇ
ಹ್ಞೂ ಏನು ಮಾಡ್ತರಿ
ಹಲೋ
ಏ ಹೇಳ ಅವ ಮುಖ ಹಿಂಗ್ ಮಾಡ್ತನ ನೋಡು ಹಲೋ ಪಾಸಾದಂಗ
ಊಟ ಆಯ್ತು ಅಣ್ಣ
ಹಾ ಅಗೆದವ ನಿಮ್ದ
ಆಯ್ತು ನೋಡ್ ಏನ್ ಮಾಡತಿ
ಪುರ ರಿಸಲ್ಟ್ ಹೋಗತೇತಿ ನೋಡ
ಓ ಗೆ ಮತ್ತೇನ್ ನಡದ್ಬಾ
ಅ ಸೈನ್ಸ್ ಮಾಡಕ್ ಏನ್ ಇಲ್ಲ್ವಾ. ಸುಮ್ ಕುಂತಿೀವ್ರಿ ನೀವೇ ಏನ ಮಾಡತರಿ.
ಏನಿಲ್ಲ ನಾನು ಸುಮ್ ಕುೂಂತಿದ್ದ.
ಹ್ಮ್ ಊಟ ಆಗದ ಹಂಗರ್
ಹ್ಮ್.
ಹ್ಮ್ ಹ್ಮ
ಹಾ ಹಾಗೆದನ್ನ
ಮತ್ತ
ಮತ್ತೆ ಏನಿಲ್ಲಪ್ಪಾ ನಾಳೆ ಬಿಟ್ಟ ನಾಡ್ದ ಎಕ್ಸಾಮ ಅವ..
ಹ್ಮ
ಹಲೋ
ನಾಳೆ ಬೆಟ್ಟಿ ನಾಡ್ದೆ ಎಕ್ಸಾಮ ಆವೋ.
ಹಾ... ಬಾಳ ಹಾರ್ಡ್ ಪೇಪರ್ ಅದ ನಾಳೆ ಬಿಟ್ಟ ನಾಡದ
ಹ್ಮ್
ಎಷ್ಟು ಅಲ್ಲಿ ಖರಾಬ್ ಇರತ್ತನ ನಾ ಟೈಮೇ ಕೊಟ್ಟಿಲ್ಲ ಒಂದು ದಿನನೇ ಕೊಟ್ಟಾರ ಈಗಾರ ಎಕ್ಸಾಮ್ ಬರ್ದ ಬಂದಿನಿ ಏನ್ ನಿದ್ದೆ ಇಲ್ಲ ಏನಿಲ್ಲಾ. ಹ್ಮ ಇವತ್ತ ಇನ್ ಕಲಕ್ಕಪ್ಪಾ ಮಕೊಂಡ್ ಬಿಡ್ತೇನೆ ಸುಮನೆ ಬೇಡ ಬ್ಯಾಡ ನಾಳೆಗೆ ಎದ್ದೇಳ್ತೀನಿ
ನಾಳೆಗ ಎಷ್ಟಾಕ್ಕದ ಎಕ್ಸಾಮ
ನಾಳೆಗಿಲ್ಲ ನಾಡ್ದದ ಮಧ್ಯಾಹ್ನದ
ನಾಡ್ದಾದ ಇನ್ನ...
ಹ್ಮ್
ಹ್ಮ ಹ್ಮ್ಮ್ ಎಷ್ಟ ಜಡಪಿ ಜಡಪಿ ಗುಡಸ್
ಮತ್ತಣ
ಮತ್ತ ಎನು ಇಲ್ಲಪ್ಪ ಪ್ಪ
ಆಂ
ನಿಮ್ದೆ ಹೇಳ್ಬೇಕಂದ
ಏ ನಮ್ದೇ ಏನಿಲ್ಲಪ್ಪಾ ನಾವು ಅಣ್ಣ ಮಶ್ರೂಮ್ ಅಂತ ಇರ್ತ ನೋಡಿದೇನ್
ಹ ಅವ ಅವ ಬೆಳಸ್ರ ಇ ನೋಡಿದಪ್ಪ ಹಿಂಗೆ ರೀಲ್ಸ್ ಒಳಗ ಏನೋ ಹಿಂಗ್ ಬೆಳಸಿದ್ರ ಚಲೋ ಐತೆ ಅಂತಸಿ ಅದೊಂದು ಬಿಸ್ನೆಸ್.
ಹ್ ಮಶರುೂಮ ಅ ಅವೌ ಜಾಗ
ಹ್ಮ್.
ಏನ್ ಬೆಳೆಸಬೇಕ ಕಲತ್ತೀರಿ ಏನ್
ಇಲ್ಲ ನಾ ಕೇಳ್ದರೆ ನಂಬಲ್ಲ ರೀಲ್ಸ್ ಅವೇ ಹೂಟಾವ.
ಹ್ಮ್
ಅದು ಹೇಂಗತೀಸ್ ಏ ಅವೇನು ನಾ ನಮ್ಮನೇಗ. ಹ ನಾವು ತಲೆ ಹಾಪ ಎಲ್ಲ ಎಲ್ಲರದಗ್ ತಲಿ ಬೇಕತ್ತದ ಒಬ್ಬರೇ ಅಂದ್ರ ನಡ್ಯಂಗಿಲ್ಲ ಅದಕ್.
ಹಾ
ಹ್ಮ್ ನಿಂಗ ಒಂದ್ ಇಡಿ ಹಾಕಿದ್ ನೋಡ್ ಕುರಿಗಳದ ಒಂದ್.
ಹವು ಕುರಿಗಳ
ಆದ್ರ ಆಸ್ ಕುರಿ ಮಾಡ್ಬೇಕಂದ್ರೆ ಹೈರೇಣ ಐತಿ.
ಹ್ಮ
ಅಷ್ಟು ಕುರಿ ಮಾಡಿ ಮತ್ತ ಅಲ್ಲಿ ತನ ಅವಕ್ ನೋಡ್ಕೊಂಡಿ ಅಷ್ಟೆಲ್ಲ ಬಾಳ ಇರ
ಅದು ಸುಮ್ಮ್ ಮಾಡೋರಿಗೆ ಈಸಿ ಅನ್ನಿಸ್ತದ ಅದೇನಪ್ಪ ಸಾಕ್ಬೋದು ಕುರಿ ಏನ್ ಸುಮ್ ಕಟ್ಟಲ್ಲೇ ಕಟ್ಬೋದು ಮ್ಯಾವ್ ಹಾಗಗುವ ಅಲ್ಲಿ ಮಾಡಿದಾಗ ಏಣ ಗೊತ್ತಾಗ್ತದ್ರ ಅದು ಏನದ ಕಷ್ಟ ಅಂತ
ಏ ಬಾಳ ಅ ಒಂದ್ ಸಾವಿರ ಅಂದ್ರ ಒಂದ್ ನಾಲ್ಕ್ ಇದ್ರೆ ತಲಿ ಹಾಪತದ
ಒಂದ್ ಸಾವಿರ ಕುರಿಯಲ್ಲಿ ಇರ್ತ ಅವ್ರ ಬಲ್ಲಿ ಸುಮ್ ಹೇಳ ರ ಅವವ ವೀಡಿಯೋ ಸಲೆಕ್
ಮತ್ ಅಣ್ಣ
ಮತ್ತೇನು ಹೇಳ್ಬೇಕಪ್ಪಾ ನಿಮೇ
ಯಪ್ಪಾ ಬಾಸ್ ಆಗ್ಲೀ ಅದು ಎಕ್ಸಾಮ್ಸ್ ಲ್ಲಿ
ಹ್ಮ
ಇದು ಮುಗತನಂದ ಇಗ ಇದು ಮೂವತ್ತ ಆತಾವ
ಇ ಮೂವತ್ತನೇ ದಿನ ಇದು ಮೂವತ್ತನೇದು
ಎಏಸ್ನತ ದೇಏನಪ್ಪಾ ನೋಡಿಲ್ಲ ಏನಿಲ್ಲ ಲ್ಲಂದ್ರ ನೋಡ್ತೀನಿ
ಯಾ
ಮತ್ ಅಣ್ಣ
ಮತ್ತ ಏನಿಲ್ಲಪ್ಪ
ಹಾ
ಇ ಬ
ಹಲೋ
ಹಲೋ
ಮತ್ತೆ ನದಾ
ಮತ್ತೇನಿಲ್ಲ ನೋಡ ಅದೇ ಸುಮ್ಮ್ ಕೂಡೋದು
ಅದು ಓ ಮಶ್ರುೂಮ್ ಬಲ್ಲಣ ಏನಿಲ್ಲ ಅ ಜಸ್ಟ್ ಅವವು ತಗೊಂಡ್ ಬಂದಸಿಸಿ ಅದನ್ನ ಹಾಕದ ಒಂದ್ ಟೆಕ್ನಿಕ್ ಐತಿ ಹಾಕಿದ್ರ ತಾನೆ ಬೆಳಿತಾವ ನೀರಿಷ್ಟ ಹೊಡಿ ಬೆಕ ಅವಕ್ಕ
ಹ್ಮ ಹ್ಮ ಹ
ಅದ್ನು ಚಲೋ ಆಯ್ತ್ ಮಾಡದ್ರ ಕರೆ ಏನ್
ಹ್ಮ
ಅದು ಹಂಗೆ ಅನಸ್ತದ ಮಾಡಿದ್ರ ಚಲೋ ಅಂತ ಹಂಗ ಹಿಂಗಂತೆ
ಹ್ಮ್ ಅದನು ಕರೆ ಇದೆ ಬಿಡು ಅಂದ್ರೆ ಹಿಂಗ ಅಷ್ಟ ಅದ್ರ ಅವು ಅಂದ್ರೆ ಹಿಂಗ ಒಂದ್ ಕೆ ಜಿ ಗಿ ಎರಡ್ ನೂರು ರೂಪಾಯಿ ಹಿಂಗ್ ತಗೋತಾರಂತ
ಹಾಂ ಅದ್ ಏ ಇಲ್ಲ
ಹ್ಮ್
ಬಾಳ ಬೀರಿ ಇರ್ತಾವ ಹತ್ತ
ಹ್ಮ್ ಏನೊಪ್ಪಾ
ಹಾ
ಹ್ಮ ಬೇರೆ ಇರ್ತವೆ ಅವನುವು ಕರೆ ಹೇಳೋದಿಲ
ತೆರೆ ಬಹಳ ತೆರೆ ಇರ್ತವು
ಹ್ಮಞ ಹ ನಾನ್ ಹೇಳಡೋದು ನಿದ್ದಿ ಎಲ್ಲ ಏನೆಲ್ಲಾ ಕಣ್ಣೆಗೇ ನಾ್ ಏ ಸರಿ ಎಕ್ಸಾಂಪರಿ ಅಣ್ಣ ಎಟ್ಟೇ ಬರ್ದ ಬ ಬರಿೀ ಫೇಲಿ ಆತಿ ನೋ ಅಣ್ಣ
ಯಾಕ ಫೈಲ್ ಯಾಕೆ ಹಾಗಿತಿ ಓದಿಲ್ಲ
ಏನು ಅಣ್ಣ ಬರೀ ಪೇಪರೇ ಫೇಲ್ ಮಾಡಕೊಂಡ ಕಳಸ್ತಾರ ನಾಲ್ಕ್ೈಐದು ಮಾರ್ಕ್ಸ್ ನಾಗ ಇದ್ರು ಮೂರ್ ನಾಲ್ಕ್ ಮಾರ್ಕ್ಸ್ ಚನಗ
ಹಾ
ಹಿಂಗೆ ಅಥವಾ ಬರೀ ತಲೆ ಖರಾಬ್ ಆತದಪ್ಪ ಅದ್ರ ಸಲ ನ ಆಬಾರ್ದಂತ್ರ ಓದಿನಿ ನಾ ಈಗ ಅಂದ್ರರು ಭೀ ಪೇಪರ್ ಕ್ವಶನ್ ಪೇಪರ್ ಸ್ವಲ್ಪ ಹ ಆಫ್ ಬಂದಿತ್ತು ಅಷ್ಟಕ್ಕ ಅಷ್ಟೇ ಒಂದೊಂದ್ ಮಾಡಲ್ ಒಳಗ
ಹ ಹಾರ್ಡ್ ಇತ್ತು
ಏನಾರು ಬರೀಬೇಕು ಅನ್ನ ನಂಗ್ ಸಾಕ್ ಸಾಕ್ ಆಗದಪ್ಪ ನಲ್ವತ್ ಮೂರ್ ಪೇಸ್ ಬರ್ದರುನು ಫೇಲ್ ಮಾಡ್ಕ ಕೊಟ್ಟು ಕಳಸ್ರ ಎಂತ ಮನುಷ್ಯರ ಇದ್ರ ತವ
ಅ -ಸಿ -ಹ
ಹ್ಮ್ ಒಂದ್ ಹದ್ನೆಂಟ ಮಾರ್ಕ್ಸ್ ಬಂದರು ಬಿ ಫಾಸ್ ಆಗ್ತಾರ ಮೂವತ್ತಾರ ಇದ್ರು ಬಿ ಹಂಗ ಹಿಂಗ ಏನೊಪ್ಪಾ
ಮೊದಲೇ ಹಾಸಿದ್ರ ಏಳ್
ಹಲೋ
ಹೀಗ ಎಷ್ಟು ಎಷ್ಟು ಬರ್ತಾವ ಹೇಳ್ ಮ ಮಾರ್ಕ್ಸ
ಏನೋಪ್ಪ ನನಗ್ ನಂಬಿಕೆನೇ ಇಲ್ಲೋಡು ನ ಎಷ್ಟ್ ಬರ್ದ್ರು ಬಿ ಎಷ್ಟು ನಾ ಓದ್ ಹೋಗಿ ಬರ್ದೇನಿ ಅದ್ರರು ಬಿ ನಂಗ್ ಅವರು ಫೇಲ್ ಮಾಡ್ತಾರಂತೆ ಕಾನ್ಫಿಡೆನ್ಸ್ ನಲ್ಲಿ ಇದೀನಿ.
ಅಂತ ಪರಿ ಕಾನ್ಫಿಡೆನ್ಸ್,
ಅಷ್ಟ ಕಾನ್ಫಿಡೆನ್ಸ್ ನನಗ, ಅಷ್ಟು ಓದಿನಿ ಅಷ್ಟ್ ಬರ್ದಿನಿ ತಲ್ ನಿದ್ದೆಲ್ ಕಣ್ಣಗಿ. ಒಂದೇ ಎರಡ್ ದನ್ದಾಗ ಅಷ್ಟೆಲ್ಲ ಓದಿ ಮಾಡಿ ಬರ್ದಿವಿ ನಾವ ಅಷ್ಟೆಲ್ಲಾ ನೆನಪಿಟ್ಕೊಂಡ್ ಹೋಗಿಸಿ ಬರ್ದ್ರ ಬಿಇ ಪೇಲ್ ಮಾಡ್ಕೊಟ್ಟ ಕಳಸ್ತಾರ. ಏನ್ ಯಾಕ್ ಮಾಡಕ್ ಈಗ ಮತ್ತ ಇಲ್ಲ ಅಣ್ಣ ಎಕ್ಸಾಮ ಇಲ್ಲಾ? ಈವನ್ ಇವನ್ ಒಳಗೆ ಬರಿಬೇಕು ಓಡ್ ಆರ್ಡರ್ ವಳಗೆ ಇರ್ಬೇಕು ಆ ಸಬ್ಜೆಕ್ಟ್ ಆ ಆ ಸೈಮ್ ಒಳಗೆ ಮುಗಿಸ್ಕೋಬೇಕು. ಹಂಗ ಏನ್ರ ಇತ್ತಂದ್ರಲಾ ಒಂದ್ ಆರ ಒಂದ್ ಸೇಮ್ ವೇಟ್ ಮಾಡ್ಬೇಕ ಹಂಗ ಬರೆಯಂಗಿಲ್ಲ ಮೊದಲ್ಲ ಇದ್ದಂಗ. ಇ ಯುಟಿ ಅದವರ ಹೊಸ ರೂಲ್ಸ್ ಮಾಡ್ಯಾರ?
ಆಕಿ ಅಂತೆಗ ನಾಯಿನುಡಿ ಐತಿ. ನಿಂತಿದಾರೋ
ಫಸ್ಟ್ ಸೆಮ್ ಬ್ಯಾಕ್ ಇದ್ರ ತರ್ಡ್ ಸೆಮ್ ನ್ಯಾಗ ಬರಿಬೇಕು ತರ್ಡ್ ಸೆಮ್ ಬ್ಯಾಕ್ ಇದ್ರ ಸಿಕ್ಸ್ ಸೆಮ್ ನ್ಯಾಗ ಬರಿಬೇಕು.
ಅದು ಇದ್ದದೆೇ ಯವಾಗಿ ಬೀ
ಹಲೋ?
ಅದ ಯಾವಾಗ ನಡ್ಕೊಂದ್ ರೂಲ್ಸ್ ಅದ ಅಂದ
ಇಲ್ಲ ಇಲ್ಲಿ ಹಿಂಗೆ ಮಾಡ್ಯ ರೂಲ್ಸ್ ನಂಬಲ್ ಹಂಗ ಇದಿಲ್ಲ ಫಸ್ಟ್ ಸೆಮ್ ಬೇಕಾದ್ರ ಸೆಕೆಂಡ್ ಸೆಮ್ನಾಗ ಅದ್ರದ್ದು ಜೊ ಕತಿ ಬರೋದು ಸಮರ ಎಕ್ಸಾಮ್ ದಾಗ ಇಲಮ್ಮಿ ದಿಮ ಬರದಿತ್ತು ಈಗ ಹಂಗಿಲ್ಲ.
ಹಲೋ?
ಹ ಹೇಳ
ಮತ್ತಣ್ಣ ತಲೆ ನಸ್ಲತ ಹೋ ಯಪ್ಪಾ ನಿಂಗ ಆರಾಮಾಯ್ತ?
ಬಿಕ ಹೂ ಆರಾಮ ಇದಿದ್ದಾವ ನಂಗ ಹಳೇ ಬೆರಿ
ಊರಿಗ ಹೋಗಿಲಲ್ಲ.
ಆ
ಊರಿಗೆ ಹೋಗಿದಿಲ್ಲ.
ಹಾ ಊರಿಗೆ ಹೋಗಿದ್ಯ
ಇದು ವಹ ಹಲೋ?
ಹಾ ಹಲೋ ಹೇಳು. ಕೇಳಸಲಪ್ಪ ನಿಂಗ ಕೇಳಸಲದ ಆಗಿತ್ತ ಏನ್
ನಿಂದ್ರಲ್ಲ ಮತ್ತ
ಹಾ ಮತ್ತೇನು ಹೇಳೇಬೇಕಪ್ಪ ನಿನ್ನೆ
ಮತ್ತೇನ್ ಇಲ್ಲ ನೋಡಣ್ಣ?
ಹಾ
ಹೂ ನನಗ ಈ ತಿಳಿಯದ ಆಗಿತ್ತ ಅಣ್ಣ ಓದಿದ್ದ ಏ ಬಾಳ ಹಾಡ್ರ ಅದರೋ ಅಣ್ಣ ನಾಳಿಗೆ ಬಿಟ್ಟು ನಾಡಾದ ಆದ ಅದಕ್ಕ ಏನಪ್ಪ.
ಹಾ
ಮತ್ತ ಏನ್ ಅಣ್ಣ ಆ
ಊಟಾ ಅದು ಮಾಡೇದಿಲ್ಲ.
ಹೂ ಮಾಡಿನಿ.
ಹ ಹ
ಗುಲ್ಬರ್ಗಕ್ಕೆ ಯಾವಾಗ್ ಬರ್ತಯಣ್ಣ
ಯವಗ್ ಬರ್ಲಿ
ಏ ಬರತ ನೋಣ
ಹ್ಮ ನಿಮ್ದ ಎಕ್ಸಾಮ್ ಎಷ್ಟ ದಿನ ಇರ್ತ ಹೇಳಳ
ಯಾರಣ್ಣ
ನಿಮ್ಮದ ಎಕ್ಸಾಮ್
ಏ ನಮ್ಮ್ ಎಕ್ಸಾಮ್ ಮುಂದಿನ ತಿಂಗು ಇಪ್ಪತ್ ತಾರೀಕಂತ ನಾವ ಅಲ್ಲಿ ಯಾವ್ದ್ ಎಕ್ಸಾಮ್ ಅವರು ಲೇಟ್ ಮಾಡತ್ತವಲತರ ಏನ್ ಮಾಡ್ಬೇಕಪ್ಪಾ
ಬ
ಹಲೋ
ಹಾ
ಮತ್ತ ಅಣ್ಣ ನಿಂದರ ಅಣ್ಣ ಇನ್ನು ಅದ ಟೈಮ ಹೂ ನಂಗ್ ಸಾಕಪ್ಪ ಹೊತ್ತೀನಿ ನಾ ನಿದ್ದಿ ಹೊಂಟದ ಹೋಗ್ತಿನೀ ಕೈದಾಗನ್ ಮೊಬೈಲ್ ಬೀಳಾತದ
ನಿಮ್ಮ ಅಕ್ಕ ಮಾಡಸ್ಲೇನ್ ಅಂತದು
ಏ ನೀ ಸುಮ್ ಕೊಡಕ್ ಆಗಲ್ಲ ನಿಮ್ಗೆ ಇಲ್ಲಿಂದು
ಕ್ಕೆ
ಸೊಮನೆ ಏನರಾವ ಹೇಳಕತ
ಹೊರಹ ಎಳೆಯದ ಆ ಹೊರ ಹೋಗಿ ಗತ್ತ ಹೊರಗೆ ಹೋಗೇಳ ನಂಗಗೆ ಗೊತ್ತಾ ನಿಂ ಗೊತ್ತಿಲ್ಲನು ಒಪ್ತಿಲ್ಲ ನಾವು ಗೊತ್ತ ಹರ ವಕಿ
ಹಲೋ
ಕ
ಅಣ್ಣ ನಾಡಿ ವಸ್ತೀ ನ ಬಾಯಿ
ಹಳಕೋ ಹಳಕೋ ಹಳಕೋತ್
ಏ್ ಎಕ್ಸಾಮ್ ಬರ್ದ್ ಬಂದಿವವ ಒಪ್ಪ ತನ್ನೆ ಎಷ್ಟಲತದುಕೊಂಡ್ ಇದಿದ್ದಿಲ್ಲ ಏನಿಲ್ಲಾ ಹಲೋ ನೀ ನಾಳ ನಾ ಅದೊಂದ ಪೇಪರ್ ಇದೊಂದ್ ಪೇಪರ್ ಮುಗಿದ್ಮ ಮೇಲ್ ಗ್ಯಾಪ್ ಬಹಳ ಅ ಅವಾಗ್ತನಂಂತ
ಹ್ಮ್ ಹ್ಮ್
ಇಲ್ಲೇ ಸ್ೀಟ್ ಮಾಡ್ಕೋಬೇಡ ನಾು ಇದ್ದೀವಿ ಉಂಟುದು ಕಣ್ಣಿ ಇದನೇ ಇಲ್ಲಾ ಅಲಾರಾಮ್ ಹೊಡಿತು ಯ್ದ ಬಂದ್ ಮಾಡದು ಅದ್ರ ಸ ಈಗ ಸಾಕ ಹಲ್ಲಿಿ ಹ್ಮ್
ರ ಮಾ